ನಮಸ್ಕಾರ
ನಮಸ್ಕಾರ
ಏನ್ ಮಾಡ್ತಿದಿರ.
ಏನಿಲ ಊಟ ಮಾಡ್ತ ಇದೀವಿ.
ಊಟ ಮಾಡ್ತಿದ್ರಾ. ಹಾ ಇತ್ತೀಚಿಗೆ ತುಂಬಾ ಜೀವನ ಅ ತುಂಬಾ ವೇಗವಾಗಿ ಸಾಗತಿದೆ ಹ ದಿನಗಳು ತುಂಬಾ ಬೇಗ ಕಳಿತಿವೆ.
ಹ್ಮ್
ಹಾ
ಹೌದು ಈಗಿನ ಈಗಿನ ಜೀವನ ಶೈಲಿಯಲ್ಲಿ ಪ್ರತಿಯೊಂದು ಏನಾದರೂ ಕೆಲಸ
ಅ ಇ ಇದ್ದೇ ಇರ್ ತ್ತ
ಇದೇ ಇರುತ್ತದೆ ಬೆಳಗಿನಿಂದ ದಿನ ಆರಂಭವಾಗುತ್ತದೆ ಮತ್ತು
ಹಾ ಸಾಮಾನ್ಯವಾಗಿ ಕೆಲ್ಸ ಇರುತ್ತಲ್ಲ ನಿಮ್ಗೆ ಏನೇನು ಕೆಲ್ಸ ಸಿಗುತ್ತೆ ಮನೆಯಲ್ಲಿ ಮಾಡೋಕೆ.
ಮನೆ ಕೆಲ್ಸ ಬಂಡೆ ತಿಕ್ಕೋದು ಕಸ ಗುಡಿಸೋದು ಬಟ್ಟೆ ತೊಳೆಯೋದು.
ಹ ಹಾ ಅಂದ್ರೆ ಕೆಲ್ಸ ಬೆಳಗ್ಗೆ ಮಾಡೋದು ಒಳ್ಳೇದ ಸಂಜೆ ಮಾಡೋದು ಒಳ್ಳೇದ.
ಎರಡು ಒಳ್ಳೆದೆ.
ಹಾ ಹಾ ನಿಮ್ಗೆ ಯಾವ ಸಮಯದಲ್ಲಿ ಕೆಲಸ ಮಾಡೋದ ಚೆನ್ನಾಗಿ ಅನಿಸುತ್ತದೆ
ಸಾಯಂಕಾಲ
ಅ ಸಾಯಂಕಾಲದ ಸಮಯ ಶಾಂತವಾಗಿರುತ್ತೆ ಪ್ರದೇಶ ಎಲ್ಲ ಯಾರು ಸ್ವಲ್ಪ ಜನ ಕಮ್ಮಿ ಇರ್ತಾರೆ. ಶಾಂತಗರ್ದ ಅವಾಗ ಆರಾಮ ಆಗಿ ಕೆಲ್ಸ ನಾವವು ಮಾಡ್ಬೋದು. ಹ ನೀವು ಆ ಹಾಡು ಕೇಳ ಸ ಕೆಲ್ಸ ಮಾಡ್ತೀರಾ?
ಹಾ ಕೇಳ್ತಾ ಮಾಡ್ತೀನಿ.
ಹಾ ಹಾ ಹ ಏನು? ಆ ಸಂಜೆ ಸಂಜೆ ಆದ್ಮೇಲೆ ಒಂದು ಚಹಾ ಇದ್ರೆ ಸ ಸಖತ್ಾಗಿರುತ್ತಲ್ವಾ?
ಚಹಾ ಇದ್ರೆ ಸಕ್ಕತ್ತಾಗಿರುತ್ತೆ.
ಹಾ ಹಾಗೆ ಕೆಲ್ಸ ಮಾಡ್ತಾ ಮಾಡ್ತಾ ಸ್ವಲ್ಪ ಹ ನಡುವೆ ಹ ಹಾ ಚಾ್ ಚಹಾ ಇದ್ರೇನೆ ನಮ್ ಕೆಲ್ಸ ಮುಂದೆ ಹೋಗೋದು.
ನಮ್ಮ ಜೀವನ ಚಾಯ್ ಇದ್ರೆ ನಮ್ ಜೀವನ ಇಲ್ಲಾಂದ್ರೆ ಇಲ್ಲ ನಮ ಜೀವ್ನ,
ಹೌದು ಅಂದ್ರೆ ಮಿಡಲ್ಲ್ಲಿ, ನಡುವೆ ಸ್ವಲ್ಪ ಕೆಲ್ಸ ಆದ್ಮೇಲೆ ಸ್ವಲ್ಪ ನಮ್ಗೆ ಚಾ ಕುಡಿದ್ರೆ ಸ್ವಲ್ಪ ಎನರ್ಜಿ ಸಿಕ್ಕಂಗಗುತ್ತೆ ಕೆಲ್ಸ ಮಾಡೋದಕ್ಕೆ, ಏನ್ ಹೇಳ್ತರ ನಿಮ್ಗೆ ಯಾವತರ ಚಾ ಮಾಡ್ತೀರಾ? ನೀವು
ಹಾಾಲ ಹಾಕ್ತಿೀವಿ ಚಪಾತಿ ಹಾಕ್ತಿೀವಿ ಸಕ್ಕರೆ ಹಾಕ್ತಿವಿ ಅದನ್ನ ಚೆನ್ನಾಗಿ ಕುದಿಸ್ತೀವಿ.
ಹಾ ಹಾ ಹ ನೀವು ಒಂಥರ ಹ ಆ ವಿ ವಿಚಿತ್ರವಾಗಿ ಚಾ ಮಾಡ್ತಾರ ಅಂದ್ರೆ ನಮ್ ಅ ಮಾಡ್ತವಿ ಗೊತ್ತಾ ಫಸ್ಟು ನೀರ್ ಹಾಕ್ತಿವಿ ನೀರನ್ನು ಕು ಕುಂಚಕ್ಲಿಟ್ಟು ಅದ್ರಲ್ಲಿ ಸಕ್ಕರೆನ ಹಾಕ್ತಿವಿ ಸಕ್ಕರೆ ನಿಮ್ಗೆ ಆ ಸಕ್ಕರೆ ಎಷ್ಟು ಬೇಕ ಅಷ್ಟು ಸಕರೆ ಹಾಕ್ತವಿ ಅಂದ್ರೆ ಮನೇೆಯಲ್ಲಿ ತುಂಬಾ ಜಾಸ್ತಿ ಸಕ್ಕರೆ ಹಾಕ್ಬೋುದು, ಅಂದ್ರೆ ಅವರು ಅವ್ರವ ತಕ್ಕಂತೆ ಸಕ್ಕರೆ ಹಾಕುತ್ತಾರೆ. ಆಹ ಸಕ್ಕರೆ ಹಾಕಿದ್ಮೇಲೆ ಆ ಚಹ ಪುಡಿ ಇರುತ್ತಲ್ಲ ಚಹಾ ಪುಡಿ ಅದು ಹಾಕ್ತಾರೆ ಅದು ಹಾಕಿದ್ಮೇ ಅದು ಹಾಕಿದ್ಮೇಲೆ ಅದು ಕುದ ಕುದರಕ್ ಬಿಡತಾರೆ, ಅದೆಲ್ಲಾ ಕುದ್ಮೇಲೆ ಆ ಕುದ್ಮೇಲೆ ಕುದಿಯಕ್ ಬಿ ಕ್ಮೇಲೆ ಎಲ್ಲ ಅದಾದ್ಮೇಲೆ ಅದಕ್ಕೆ ಏನ್ ಹಾಕ್ತಾರೆ ಹಾಲ್ ಹಾಕ್ತಾರೆ ಹಾಾಲ ಎಲ್ಲಾ ಕುದ್ಮೇಲೆ ಒಂದು ಉಗಿ ಬರುತ್ತೆ ಉಕ್ಕು ಬರುತ್ತೆ ಎರಡ್ ಸಲ ಉಕ್ಕು ಬಂದ್ಮೇಲೆ ಅದನ್ನನ್ನ ಸೋಸಿ ಚಾ ಕುಡತಾರೆ.
ಹೋಗೌದಾ ನಿಮ್ ಕಡೆ ಈ ತರ ಮಾಡ್ತೀರಾ?
ಹೌದು ಈ ತರ ಮಾಡ್ತಾರೆ. ಕೆಲವು ನೀವು ಬೇರೆ ಕಡೆ ಎಲ್ಲರ ಪ್ರವಾಸಕ್ಕೆ ಹೋಗಿದ್ದಾರಾ? ಪ್ರವಾಸ ಏನಾದ್ರು ಮಾಡ್ತೀರಾ ನೀವಯ್ಯ?? ಪ್ರವಾಸ ಏನಾದ್ರು ಮಾಡ್ತೀರಾ ಯಾವಾಗಾದ್ರೂ ನೀವು?
ಇಲ್ಲ.
ಹಾ ಹೌದಾ
ನ ಮನೇೆಯಲ್ಲಿ ನಮ್ಮ್ ಅಪ್ಪ ಅಮ್ಮ ಬಿಡೋದಿಲ್ಲ. ಮಾಡಾಗಿ
ಹೌದು ಹೊರಗಡೆ ಏನ್ ಕೆಲ್ಸ ನಿಮ್ದು? ಅಂದ್ರೆ ಏನ್ ದಿನಗೂಲಿ ಕೆಲ್ಸ ಮಾಡ್ತೀರಾ ಅದು ಮಾಡ್ತೀರಾ?
ದಿನಗಲಿ ಅಂತೇನಿಲ್ಲ ನಮ್ದ್ ಅಂಗಡಿ ಇದೆ ಅಂಗಡಿಯಲ್ಲೇ ನೋಡ್ಕೊತೀವಿ.
ಹಾ ಹಾ ಹಾ ಹಾ ಹೌದಾ ಹಾಗೆ ನೀವು ಕೆಲಸ ಮಾಡ ತ್ತ ನೀವು ಓದ್ಕೊಳ್ತೀರಾ ತುಂಬಾ ಒಳ್ಳೇದು.
ಹ್ಮ್
ಹ
ಮತ್ತೆ ನಿಮ್ದ
ನಾವು ಹಾಗೆ ಇಲ್ಲಿ ಓದುತ್ತಾ ಓದುತ್ತಾ ಕೆಲ್ಸ ಕೆಲ್ಸಕ್ಕಾಗ ಪ್ರಯತ್ನ ಮಾಡುತ್ತೇವೆ ಹಾಗೆ ಜನರ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋದು ವಾತಾವರಣ ಕಡೆ ಈಗ ತಂಪು ಇರೋದು ಒಂದ್ಸ ಈ ಈಗ ಮಳೆಗಾಲ ಅಲ್ವಾ ಮಳೆಗಾಲ ಇರೋದ್ರಿಂದ ಚೆನ್ನಾಗಿದೆ ವಾತಾವರಣ ಎಲ್ಲ ಹ ಹ ಆರೋಗ್ಯ ಈಗ ಮಳೆಗಾಲ ಇರೋದ್ರಿಂದ ಆರೋಗ್ಯ ಸ್ವಲ್ ಸ್ವಲ್ಪ ತೊಂದರೆ ನೆಗಡಿ ಕೆಮ್ಮು ಎಲ್ಲ ಬರುತ್ತಾನೆ ಇರುತ್ತದೆ
ಈಗೆಲ್ಲ ಮಾಮೂಲಿ ಅದು ಎಲ್ಲ
ಹೌದು
ಮಳೆಗಾಲಕ್ಕೆ
ಹಾ
ನಿಮ್ಗೆ ಯಾವದು ಮಳೆ ಗಾಲ ಇಷ್ಟ ನಾ ಅಥವಾ ಬೇಸಿಗೆ ಗಾಲ ಇಷ್ಟನ
ನಂಗೆ ಬೇಸಿಗೆ ಗಾಲ ಇಷ್ಟ ಅಂದ್ರೆ ಬೇಸಿಗೆ ಎಲ್ಲರಿಗು ಇಷ್ಟ ಆಗ್ ಹೋಗಲ್ಲ ನಮ್ಗೆಂತ ಬೇಸಿಗೆ ಅಂದ್ರೆ ಬೇಸಿಗೆಯಲ್ಲಿ ಮಾವಿನ ಹಣ್ಣು ಅ ಕಲ್ಲಂಗಡಿ ಎಲ್ಲಾ ರುಚಿಯಾದ ಆಹಾರಗಳು ಸಿಗುತ್ತಾವಲ್ಲ ಮತ್ತೆ ಈಜಾಡದಕ್ಕೆ ಕೆರೆಗಳು ಎಲ್ಲ ರಜೆ ಎಲ್ಲ ಸಿಕ್ಕಿದಾಗ ಈಜಾಡಕ್ ಹೋಗ್ತವಲ್ಲ ಈಜಾಡದು ಅದ್ರಿಂದ ನಂಗೆ ಆಹ ಬೇಸಿಗೆ ಆ ಗಾಲ ತುಂಬಾ ಇಷ್ಟ.
ಇವಾಗ ಈಜಾಡಕ್ ಹೋಗಿದೀರಾ ಬೇಸಿಗೆಗಾಲಕ್ಕೆ
ಬೇಸಿಗೆಗಾಲಕ್ಕೆ ಆಹ ಸ್ವಲ್ಪ ನಮ್ ಕಡೆ ಶೆಕೆ ಜಾಸ್ತಿ ತುಂಬಾ ಬಿಸಿ ಆದ್ರಿಂದ ಕೆರೆ ನದಿಗಳಿಗೆ ಈಜಾಡಕ್ ಹೋಗೋದು ಕೆರೆಗಳಿಗೆ ಈಜಾಡಕ್ ಹೋದಾಗ ಆ ಕೆಲೊಬ್ರು ಈಜ ಬರ್ದಿರೋರು ಕ್ತಿಗಳು ಪ್ರಾಣಗಳು ಹೋಗುತ್ತೆ ಅವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತಲ್ಲ ಅವಗ ಗೊತ್ತಿರೋರ ಜೊತೆ ಈಜಾಡಕ್ ಹೋಗ್ಬೇಕು ನೋಡಿದ್ರ ಜೊತೆ ಈಜೊಡಕ್ ಹೋಗ್ಬೇಕು ಹಾಗೆ ನಾವು ಈಗ ಈ ಕಾಲದಲ್ಲಿ ಮಾವಿನಹಣ್ಣು ಮಾವಿನಣ್ಣುಕಳತನಕ್ಕೆ ಹೋಗ್ತಿದ್ದೀವಿ
ಹೌದಾ
ಹಾ ಹಾ ಅ ತಗೊಂಡಿರೋ ಮಾಾವನಣ್ಣುರುಚಿ ಅನ್ನಿಸೋದಿಲ್ಲ ಕೊಂಡಕೊಂಡಿರುವ ಮಾವಿನಣ್ ರುಚಿಯನುಸ್
ಅದು ಕದ್ದಿರ ಮಾವಿನಣ್ಣು ರುಚಿ ಆಗುತ್ತೆ ಅಲ್ವಾ
ಕದ್ದಿ ಮಾಯಣ ಒಂದೊಂದ್ಸರಿ ಸಿಕ್ಕಾಕೊಂಡಿರ್ತೀವಿ ಸಿಕ್ಕಾ ಅವ್ರು ಏನಂತಾರೆ
ಅವರು ನಿಮ್ಗೆ ಇದು ಮಾಡಿದ್ದಾರೆ ತಾನೆ ಸಿಕ್ಕಕೊಂಡಾಗ ಹೊಡದಾರ ಹೊಡದಾರ ಹ ಹೌದಾ ಪಾಪಾ
ಈ ಈ ಕಾಲದಲ್ಲಿ ಹಣ್ಣುಗಳು ತುಂಬಾ ರುಚಿಯಾಗಿರ್ತಾವಲ್ಲ ಏನು ಮಾಡಕ್ಕಾಗಲ್ಲ
ಹ್ಮ್
ತರ ಎಲ್ಲಾ ಸಮ್ಮರ್ ಅದಿಕ್ಕೆ ಬೇಸಿಗೆಗಾಲ ತುಂಬಾ ಇಷ್ಟ ನಿಮ್ಗೆ ಯಾವ ಕಾಲ ಇಷ್ಟ
ಮಳೆಗಾಲ ಇಷ್ಟಾ
ಹೊ ಹೊ ಯಾಕೆ ಮಳೆಗಾಲಅಂದ್ರೆ ಅಷ್ಟು ಇಷ್ಟ
ನಿಮ್ ಕಡೆ ಬಿಸ್ಲು ಜಾಸ್ತಿ ಇತರ್ದೆ
ಹಾ
ಏಕೆ ಆಗಿ ಬರಲ್ಲ ನಮ್ಗ ಅದುಕ ಮಳೆಗಾಲ ಅಂದ್ರೆ ಇಷ್ಟ.
ಮಳೆಗಾಲದಲ್ಲೂ ಶೆಕೆ ತುಂಬಾ ಇರುತ್ತಲ್ಲ ಮಳೆ ಬರುವಾಗ ಇದು ಬರುವಾಗ
ಇರಲ ಅಷ್ಟ್ ಅಷ್ಟೊಂದು.
ಹಾ ಹೌದು
ಮಳೆಗಾಲದಲ್ಲಿ ಲಾಂಗ್ ಡ್ರೈವ್ ಅದು ಹೋಗೋಕ್ಕೆ ತುಂಬ ಇಷ್ಟ ಅದಕ್ಕೆ ಮಳೆಗಾಲ ಇಷ್ಟ.
ಹಾ ಹಾ ನೀವ್ ವ್ಯಾಯಾಮ ಮಾಡ್ತೀರಾ.
ಹ್ಮ್ ಇಲ್ಲ ಮಾಡೋದಿಲ್ಲ.
ಹ ಹಾ ವ್ಯಾಯಾಮ ಮಾಡೋದು ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ. ಪ್ರತಿನಿತ್ಯ ದಿನ ದಿನನಿತ್ಯದಲ್ಲಿ ನಾವ್ ಹಂಗೆ ಕೆಲ್ಸ ಮಾಡ್ತಾ ವ್ಯಾಯಾಮ ಮಾಡ್ತಾ ನಮ್ಗೆ ಯಾವ್ದೋ ರೋಗಗಳನ್ನ ನಮ್ಮ ದೇಹ ಚೆನ್ನಾಗಿದ್ದಾರಪ್ಪ ಅಂದ್ರೆ ಯಾವ್ದು ರೋಗ ಬರೋದಿಲ್ಲ ಕೆಲ್ಸದ ಒತ್ತಡ ಹಾಗೆ ಈ ಕೆಲ್ಸದ ಒತ್ತಡ ಈಗ ಚೆನ್ನಾಗಿ ಆಹಾರ ಸಿಗುತ್ತಿಲ್ಲ ಈ ಕಾಲದಲ್ಲಿ ಸರಿಯಾದ ವಿಶ್ರಾಂತಿ ಕೂಡ ಬ ಬೇಕು ಅದುಿರೋದ್ರ ಕೆಲಸ ಒತ್ತಡ ಜಾಸ್ತಿ ಆಗುತ್ತೆ.
ನೀವ್ ಮಾಡ್ತೀರಾ ವ್ಯಾಯಾಮ.
ಹಾ
ನೀವ್ ಮಾಡ್ತೀರ ವ್ಯಾಯಾಮ. ನೀವು ಮಾಡ್ತೀರಾ ಅಂದೆ.
ವ್ಯಾಯಾಮ ಮಾಡುದು ಇಲ್ಲ ಅಂದ್ರೆ ಸ್ವಲ್ಪ ಓ ಹ ನಡೆದುಕೊಂಡು ಬರ್ತೀವ ಸ್ವಲ್ಪ ದೂರ ದೂರ ಹೋಗಿ ಹಾಗೆ ಸಂ ಸಂಜೆ ನಾವು ಹೋಗ್ತೀವಲ್ಲ ಸಂಜೆ ಹೋಗುವಾಗ ಪ್ರಕೃತಿಯ ಎಲ್ಲ ಸೊಬಗೆಲ್ಲ ನೋಡ್ಕೊಂಡು ಬರುತ್ತೇವೆ ಹೊರಗಡೆ ಶಾಂತಿ ಅನ್ನಿಸುತ್ತದೆ ಹಾಗೆ ಬರುವಾಗ ನಿಮ್ಗೆ ಗೊತ್ತೇ ಇದೆ ಅಲ್ಲ ನಾವು ಚಹ ಚಹ ಕುಡ್ದೇ ಬರ್ತೇವೆ ಚಹ ಕು ಚಹ ಕುಡ ನೆಪ ಮಾಡಕೊಂಡು ಹೊರ್ಗಡೆ ವಾಕಿಂಗ್ ಹೋಗ್ತೇವಿ. ಹೋದಾಗ ಅಲ್ಲೆಲ್ಲ ಹೊರ್ಗಡೆ ಪ್ರಕೃತಿ ಎಲ್ಲ ನೋಡಿದಾಗ ಏನೋ ಒಂತರ ಖುಷಿ ಆಗುತ್ತೆ ಎಲ್ಲರೂ ಒಟ್ಟಿಗೆ ಸಿಗುತ್ತೇವೆ ಎಲ್ಲಾರೂ ನಮ್ಮ ಸ್ನೇಹಿತರು ಎಲ್ಲರೂ ಸಿಗ್ತಾರೆ. ಹಾ ಹಾ ತುಂಬಾ ಬ್ಯುಸಿ ಇರ್ತೇವಲ್ಲ ಬೆಳಗ್ಗೆಯಿಂದ ಎಲ್ಲ ಎಲ್ಲ ಒಲೆ ಕೂತು ಆಮೇಲೆ ಸ್ನೇಹಿತರ ಜೊತೆ ಓಡಾದ್ದಾಗ ತುಂಬಾ ಒಳ್ಳೆ ಅನಸತದೆ ನಿಮಗೆ ಸ್ನೇಹಿತರು ನಿಮ್ಗೆ ಓಡಾಡ್ತಾ ಸಿಗ್ತಾರ
ಸಿಗ್ತರೆ ಇಲ್ಲಿಲ್ಲ ಬೇರೆ ಕಡೆ ಇದ್ದಾರೆ ಎಲ್ಲರೂ.
ಹೌದಾ ತುಂಬಾ ತೊಂದ್ರೆ ನಿಮ್
ನಂದು ಹಳ್ಳಿಯ ನಾನ ಹಳ್ಳಿಯಲ್ಲಿ ಇರ್ತೀನಲ್ವಾ ಅದಕ ಸ್ನೇಹಿತರು ಜಾಸ್ತಿ. ಗ ಅವರೆಲ್ಲ ಸಿಟಿನಲ್ಲಿ ಇದರೆ.
ಹಾ ಹಳ್ಳಿಯಲ್ಲೆಲ್ಲ ಕೆಲ್ ಸಕ್ ಹೋಗ್ಬಿಡ್ತರೆ ಅದೇ ಕಾರಣ ಸಿಗುದಿಲ್ಲ. ಹಾಗಾಗಿ ಹ ನಾವು ಇಲ್ಲಿ ನಾವು ಹೊರಗಡೆ ಬಂದಿರ್ತವಲಾ ನಮ್ಗೆ ಹ ಸ್ನೇಹಿತರು ಜಾಸ್ತಿ ಅಲ್ಲಿ ಇಲ್ಲಿ ವಾಕ್ ಮಾಡ್ತೇವೆ ಇದು ಕೆಲ್ಸಕ್ಕೆ ಹೋಗ್ತಾರ. ಆ ಸಂಜೆ ಆಮೇಲ್ ಎಲ್ಲಾ ಸಂಜೆ ಸಿಗ್ತೇವೆ ಸಂಜೆ ಸಿಗ್ತು ಸಿಕ್ಕು ವಾಕ್ ಕಡೆ ಹೋಗ್ತೀವಿ ವಾಕ್ ಹೋದ್ಮೇಲೆ ಚೆನ್ನಾಗಿರುತ್ತೆ ಚೆನ್ನಾಗ ಅನಿಸ್ತದೆ ಅಲ್ಲೆಲ್ಲ ವಾತಾವರಣಲ್ಲ ಸುತ್ತ ಏನಾದ ತಿನ್ಕೊಂಡ್ ಬರ್ತೀವಿ ಏನ ರುಚಿಯಾದ ಆಹಾರ ತಿನ್ಕೊಂಡ್ ಬರ್ತೀವಿ ಅಲ್ಲೆಲ್ಲಾ ಚೆನ್ನಾಗಿರುತ್ತೆ ಹಂಗೆ ನಿತ್ಕೊಂಡು ಮಾತಕಡೋದು ಅದು ಇದು ಎಲ್ಲಾ ಮಾತಾಡುತ್ತೇವೆ ಪ್ರತಿಯೊಂದು ಇವತ್ತು ಏನಾಯ್ತು ಇತ್ತು ಏನ ಇಲ್ಲ ದಿನನಿತ್ಯ ಏನಾಗುತ್ತೋ ಏನ ಇಲ್ಲ ನಾವ್ ಇವತ್ ಏನೇನ್ ಕೆಲ್ಸ ಮಾಡುದು ಎಲ್ಲಾ ನೋಡ್ಕೊಂಡು ಬರುತ್ತೇವೆ. ಅದ್ರಿಂದ ತುಂಬಾ ಖುಷಿ ಅನ್ಸುತ್ತೆ ಒಂದ್ಸರಿ ಹೋಗ್ಬೇಕದ್ರೆ.
ಹೌದಾ ಏನೇನ್ ತಿನ್ಕೊಂಡ್ ಬರ್ತೀರಾ.
ನೀವ್ ಯಾವ್ದರ ಆಟಾಡ್ತೀರ.
ಹಾ ನಾವ್ ಒಂದು ಆಟ ಏನು ಆಡೋದಿಲ್ಲಪ. ನಾನ್ ಸಣ್ ಕೋ ಮಕ್ಳ ಆಟಡೋಕೆ
ಹೌದಾ
ನೀವು ಆಟಾ ಆಡ್ತೀರಾ
ಆಯ್ತು
ಏನ್ ಆಟ ತಿ ತೀರ
ಆ ಕಬಡ್ಡಿ ಕ್ರಿಕೆಟು ಎಲ್ಲ ಆಡ್ತೇವೆ ಆಯ್ತು ಧನ್ಯವಾದಗಳು ಮತ್ತೆ ಸಿಗೋಣ